ಹ್ಮ್ ಅರಾಮದ ನಿ ಅರಾಮತಯಾ
ಹ್ಮ್ ನಾ ಆರಾಮದೀನಿ ಕುಂತ್ಕೊಂಡಿದನಿ ನೀನು ಹಲೋ ಹಲೋ ಹ ಹಲೋ ಹಲೋ ಹಲೋ ಹಲೋ ಹಲೋ
ಹಾ ಹಲೋ
ಹಾ ಅಲೋ ಕೆಸಗಂಟಾ
ಹಾ ಅದೇನೋ ಸ್ವಲ್ಪ ಹೊರಗೆ ಬಂದಿದ್ದೆ ಈಗ ಅದಕ್ಕೆ ಕ ನು ಹ್ಮ್ ಮತ್ತೆ
ಮತ್ತೆ ಊಟ ಆಯ್ತಾ
ಹ್ಮ್ ಊಟ ಆಯ್ತು ನೋಡುದು
ಏನ್ ಮಾಡಿದೀರಿ
ಹಾಾನ ಅನ್ನ ಸಾರು
ಹ್ಮ್
ಮತ್ತ ಅದ್ರ ಜೊತೆ ಸ್ವಲ್ಪ ಮಜ್ಜಿಗೆ ಟ್ರೈನಿಂಗ್ ಕೊಡಬೇಕ
ಹೌದಾ ಹ್ಮ್
ನಿಮ್ದ ಊಟ
ಹಾ ಆಯ್ತು
ಹ್ಮ್ ಏನ್ ಮಾಡವಿ ನೀವನು
ಹಾ ನಷ್ಟತಾರ
ಹೌದಾ
ಹ್ಮ್ ಮತ್ತೆ
ಹ ಮತ್ತೆ
ಹಾ ಇಕ್ ಮಾಡೋಡಾವ ಹಾಂ ಆರಾಮದಾಳ ತಂಗಿ ಇವತ್ತು ನಾನು ಕಾಲೇಜಿಗೆ ಇದನಾ
ಹ
ಹಲೋ ನಾನ ಇವತ್ತು ಫಸ್ಟ್ ಡೇ ಕಾಲೇಜಿಗೆ ಹೋೋಗ್ದೆ
ಹಲೋ
ಆಾ ಹಲೋ
ಹ
ನಾನಾ ನನ್ ಕಾಲೇಜ್ ಸ್ಟಾರ್ಟ್ ಆಯ್ತಾ ಇವತ್ತು ಹೋಗಿದ್ ನೀ ಮತ್ತೆ
ಯಾವ ಕಾಲೇಜ್ ಹೋಗ್ರಿ
ನಾನಾ ನಕ್ಷ ಪರ ಮಾಡಿಕಲ್ಲ ಹದದ ಹೋಗಿದ್ದೆ ಫಸ್ಟ್ ಡೇ
ಹ್ಮ್ ಏನು ಮತ್ತ ಏನು ಮಾಡಲ್ಲ ಅಂತ ಅಂದಿ ಈಗ ಹತ್ತನೇ ಕ್ಲಾಸ್ ಮೇಲೆ ಹೊಂಟಿಯನ.
ಹೋಗ್ಬ ಹೋಗ್ಬೇಕು.
ಹಾ ಹತ್ನ ಕ್ಲಾಸ್ ಮೇಲೆ ವಸ್ತಗಿ ಅಚ್ಚಿಯೆನು.
ಹಾ ಹೊಸ್ತಗಿ ಹಚ್ಚಿನಿ.
ಹ್ಮ್ ಎಲ್ಲದಿ.
ಹಾ ನಾನ ಕೊಪ್ಪಳ.
ಹೌದಾ ನಿಮ ಕೊಪ್ಪಳದಾಗೈತಾ ಆ ಕಾಲೇಜ್.
ಹ್ಮ್ ಕೊಪ್ಪಳದಾಗ ಆಯ್ತಿ.
ಹ್ಮ ಮತ್ತಂಗಾಯ್ತಾ ಕಾಲೇಜು.
ಚೆನ್ನಾಗೈತ್ ಕಾಲೇಜು. ಇವತ್ತು ಫಸ್ಟ್ ಡೇ ಕರೆಕ್ಟ್ ಟೈಮಿಗೆ ಹೋಗ್ಬಿಟ್ಟು ನಾನು. ಯಾರು ಬಂದಿದ್ದಿಲ್ಲಪ್ಪ ಬರೀ ಹುಡುಗ್ಯಾರ ಇದ್ರ.
ಹ್ಮ್.
ಇದಾಗ ನಾನು ಒಬ್ಬನನೆ ಅರ್ಧ ತಾಸ ಒಬ್ಬನೆೇ ಕುಂತೀನಿ. ಹುಂ ಯಪ್ಪ್ಪ ಎಲ್ಲಾ ಹಡುಗ್ಯರು. ಏ ಯಾರು ಮಾತಾಡ್ಸಿಲ್ಲಾ ಎಲ್ಲಾ ಹುಡಗ್ಯಾರ ನಾ ಒಬ್ಬನ ಹುಡಗರ ಮಾನಸಿಕ. ಇದ್ದಾರ. ಹ ಹೋಗ್ ಒಂದ ಏನಿಲ್ಲ ಅಂದ್ರೆ ಅರ್ಧ. ತಾಸ ಆದನಾಗ ಯಾವನ ಒಬ್ಬ ಹುಡುಕ್ ಬಂದ್ನ ಇಲ್ಲೇ ಕುಕ್ನೂರ ಅವನ ಅವನ. ಅಚಿದ್ನ ಬಂದ ಅಂ. ಬಂದ ಜೀವನ ಜೀವ್ ಬಂತನಾಗ ಒಬ್ಬನ ಕುತ್ಬಿಟ್ಟೀನಿ ಒಪ್ಪ ಹೆಂಗಾಗಿತ್ತ ಅಂದ್ರೆ. ಕಾಲೇಜ್ ಒನ್ನೆಡೆ.
ಹ
ಇನ್ನೊಂದ್ ಸ್ವಲ್ಪ ಅತ್ತಗಿದ್ರೆ ಎದ್ದು ಬಂದು ಬಿಡಂಗಕಟ್ಟಿತ್ ನನಗಂತ.
ಒಂದನೇ ದಿನ ಯಾರು ಬರಲ್ಲ.
ಹಾ ಹಿರಿಟೇಟ್ ಆಗ್ಬಿಟ್ಟಿತಿವತ್ತ.
ಹ್ಮ.
ಹ್ಮ್.
ಒಂದನೇ ದಿನಕ್ಕೆ ಯಾರು ಬರಲ್ಲ ಅಷ್ಟ ಜಲ್ದಿ. ಎಲ್ಲಾರು ಒಂದ್ ಐದ್ ದಿನಬಟ್ಟ ಬರ್ತಾರ.
ಹ್ಮ ಹ್ಮ್.
ಹಸ
ಹ
ಹ ಅದ ಈಗ ಎಲ್ಲ ಕಾಲೇಜ್ ಚಲೋ ಆದ್ಮ್ಯಾಗ ಎರಡು ದಿನ ಮೂರ್ ದಿನ ಬಿಟ್ಟು.
ಹ.
ಏನು ಹುಂ ಮತ್ತೆ. ನಿಮ್ ಸರ್ ಯಾರ ಬಂದಿದ್ರ ಕ್ಲಾಸ್ ಗೆ ಹೇಳಕ.
ಹಾ ಸೋರ್ಸ್ ಬಂದಿದ್ರು ನಾ ಮಾಡ್ಯ ಕೋರ್ಸ್ ಬಗ್ಗೆ. ಇದನ್ ಮಾಡಿದ್ರೆ ಈ ಟೈಪ್ಸ್ ಅ ನಲ್ಲ. ಜನರಲ್ ಹೇಳ್ ಕೊಟ್ರ ಹೋದರು.
ಯಾವ್ ಕೋರ್ಸ್ ನಿಂದು.
ನಂದ ಬೇಲ್ ಬೇಲ್ ಮೆಟಿ. ಬೇವ ಮೇಟಿ ಮಾಡಾಕತಿನ ಬೇಯ ಮಟ್ಟಿ.
ಅಂದ್ರೆ.
ಹ ಲ್ಯಾಬ್ ಟೆಕ್ನಿಷಿಯನ್. ಸ್ಕ್ಯಾನಿಂಗ್ ಮಾಡೋದು ಅದ್ರ ಬಗ್ಗೆ. ಹದ್ನೇ ಹೇಳಿದ್ರು ಹಾ ಸ್ಕ್ಯಾನ್ ಮಾಡದು ಬರ್.
ಹೌದಾ ರಕ್ತ ಪರೀಕ್ಷೆ ಬರ್ಲದ್ರಾಗ.
ರಕ್ತ ಪರೀಕ್ಷೆ ಬರಲ್ಲ
ಹೌದಾ ರಕ್ತ ಪರೀಕ್ಷಿತ ಅಂತ ಮಾಡಿದ್ದೇ ನಾನು ಬಿ ಎಂ ಎಲ್ ಟಿ ಅಂದ್ರೆ
ಹ ಹಾ
ಹ್ಮ್
ಹಾ ಮತ್ತೆ
ಮತ್ತ ಎಷ್ಟ್ರ ನಿಮ್
ಹ್ಮ ಹ ಇಪ್ಪತ್ ಜನ ಹುಡುಗ್ಯಾರದಾರ ಇಪ್ಪತ್ ಜನ ಹುಡುಗ್ಯಾರ ಆ ಆರು ಜನ ಹುಡ್ಗರು ಇದರು
ಹೌದಣ ಅಷ್ಟ ಆರ ಜನ ಹಡ್ರ
ಹಾ ಇವತ್ತ ಆರು ಜನ ಬಂದಿದ್ರಪ್ಪ ಏ ಅಟೆಂಡೆನ್ಸ್ ಏನ್ ಹಾಕಿದ್ದಿಲ್ಲ ಇವತ್ತು ಇತ್ತ ಆಾರ ಜನ ಹುಡುಗರು ಹ್ಮ ಹಜಾರ್ತಿ ತಗೊಂಡಲ್ಲ ಇವತ್ತ ಆ ಜನ ಹುಡುಗರು ಬಂದಿದ್ರ ಒಂದ್ ಇಪ್ಪತ್ತುಪ್ಪ ಇಪತೊಂದು ಹುಡುಗಾರ ಬಂದಿದರು
ಹ್ಮ್
ಇಷ್ಟು ಹತ್ರ ಇವತ್ತಿತ್ತು ನಾಳೆ ಹೋಗಬಕ್ಕೆ ಹಾ ಹಾ
ಹ್ಮ ಹ್ಮ್ ಮತ್ತೆ
ಹಾ ಮತ್ತೆ
ನಾಳೆ ನಾಳೆ ಹೋಗ
ಹಾ ನಾಳೆ ಹೋಗ್ಬೇಕು ನಾಡ್ದು ಬೆಳಿಗ್ಗೆ ಒಂಬತ್ತುವರೆ ಚಲೋ ಆಗುತ್ತೆ ಹತ್ತು ಎರಡು ಗಂಟೆ ಟ್ಟೆ ಬಿಡುತ್ತ ಕಾಲೇಜ್
ಹೌದಾ ಹ್ಮ್ ಹ್ಮ್ ಈಗ ಹತ್ತೊಟ್ಟ ಹತ್ತನೇ ಕ್ಲಾಸ್ ಮುಗಿಸಿ ಸ್ವಲ್ಪ ದಿನ ಬಿಟ್ಟು ಒಂಟಿಯ ಇದನ್ನ ಇಲ್ಲಿ ಮಯ ಕುತ್ಕೊಂಡ ಅವ ಅಂದ್ರ ಮನ ಆಕ ಓಧ
ಹಾ ಹಓದು ಹಾ ಬರಿಬೋದು ಹಾ ಕೊಡ್ತಾರ
ಹ್ಮ
ಹ ಹಾ ಆಯ್ತದೆ ಎಲ್ಲ ಹಾ ಮಾಡಕೊಡ್ತಾರೆ
ನಮ್ದು ಹತ್ತನೇ ಕ್ಲಾಸ್ ಮುಗಲದಪ್ಪಾ ಹತ್ತನೇ ಕ್ಲಾಸ್ ಮುಗದಮಲ್ಲ ನಾವು ಪರೀಕ್ಷೆ ಬರಿತೀವಿ ಅಂತರ
ಹಾ ಕೊಡ್ತಾರ
ಕಾಲೇಜ್ ಫೀಸ್ ಎಷ್ಟ
ಅದ ಟ್ವೆಂಟ್ ಇಪ್ಪತ್ತೈದು ಸಾವಿರ ಐತಿ
ಹೌದಾ ಅಷ್ಟೊಂದು ಇಪ್ಪತ್ತೈದ ಸಾವಿರನ
ಹಾ ಹಾ ಮ ಪ್ರೈವೇಟ್ ಅಲ್ಲ ಅದು ಮತ್ತೆ ಪ್ರೈವೇಟ್ ಆದದು ಗರ್ ಗೋರ್ಮೆಂಟ್ ಅಂದ್ರೆ ನಮ್ ಕೊಪ್ಪಳದೊಳಗಡೆ ಇಲ್ಲ
ಹಾ
ಹಾ ಹಾ
ಗೌರ್ಮೆಂಟಗೆ ನೀನು ನೋಡ್ಬೇಕಿತ್ತಲ್ಲ
ಗೌರ್ಮೆಂಟ್ ಇಂತ ಅ ಲೇಟ್ ಆಯ್ತು ಲೇಟಗ ಆಯ್ತಾ ಅದಕ್ಕ
ಹ್ಮ್ ಬಾಳ ಲೈಟ್ ಅದಾನ ಅಂದ್ರೆ ಈಗ ಗೌರ್ಮೆಂಟ್ ಈಗ ಅ ಮೀನ್ ಇ ಹಾಕಕ್ ಆಗಲ್ಲ ಗೌರ್ಮೆಂಟಗ ಹಾಕಕ್ಕ ಆಗಲ್ಲ ನೀನ್ ಗ ಗರ್
ಹಾ ಅರ್ಜಿ ಹಾಕ್ಬೇಕ ಅದು ನೆಕ್ಸ್ಟ್ ಮಂತ್ ಐತೆ ಅರ್ಜಿ ಅರ್ಜಿ ದ ನೆಕ್ಸ್ಟ್ ಮಂತ್ ಐತಿ
ಹ್ಮ್
ಗೋರ್ಮೆಂಟ್ಗ ಹಾಕಕೋಸ್ಕರ ಕುೂಂತ್ಕೊಂಡ್ರೆ ಇದು ಸ್ಕೂ ಸಿಲೆಬಸ್ ಎಲ ಮುಂದ್ ಹೋಗ್ಬಿಡ್ತಾವ ಓದ್ಕೋಳಕ ಹಂಗಲ್ಲ ಇಷ್ಟ ತರ್ಕಾರಿ ಆಕಕ್ಕ ಅದಕ್ಕೆ
ಈಗ ನೀನ್ ಸರ್ಕಾರದು ಹಾಕಿದಿ ಸರ್ಕಾರಿ ಸೀಟಗಂತ ಹಾಕಿದನ್ಕ ನಿಂಗ ಈಗ ಅರ್ಜಿ ಹಾಕಿದಿ ಅರ್ಜಿ ಾಗ ನಿಮ ನಿಮ ಆಯ್ಕೆ ಆಗೇತಿ ಆಗೇತಿ ಅಂತಂದ್ರ ನಿಮ ಸರ್ಕಾರದ ಹ್ಮ ಸೀಟ್ ನಾಗ ಆಯ್ಕೆ ಆಗ ಬಸ್ ಸರ್ಕಾರಿ ಸೀಟ್ನಾಗ ಕೊಡ್ತಾರ ನೋ ಅವ್ರ ನಿಮ್ಮ ಕಾಲೇಜ್
ಈಗ ಕೊಡಂಗಿಲ್ಲ ಈಗ ಅಡ್ಮಿಷನ್ ಆಯ್ತಲ್ಲ ನಾ ಈಗ ಹಚ್ ಬಿಿಟ್ಟನಲ್ಲಾ ಈಗ ಬರಂಗಿಲ್ಲ ಮುಗೀತ ಈಗ ಅಂಗ್ಮೇಲೆ ನಾನ್ಹಾಕಿದ್ರು ನಾನ್ ಇವತ್ತರ ಕೋರ್ಸಸ್ ಸಿಗಂಗಲ್ಲ ನಂಗಗೆ ಡಿ ಎಂ ಎಲ್ ಟ ಸರ್ಕಾರು ನಿಂಗ್ ಯಾವ ಕಾಲೇಜ್ ಬೇಕ ಅದನ್ ಸೆಲೆಕ್ಟ್ ಮಾಡ್ಕೊಬೋದು ಅಷ್ಟೇ ಇದೇ ಸಬ್ಜೆಕ್ಟ್ ಬೇಕನ್ಸ ಹಗ್ತಿಲ್ಲ ಅದು ಯಾವ್ ಸಬ್ಜೆಕ್ಟ್ ಬರ್ತಾ ಅದ ಕಷ್ಟ ಹೋಗ್ಬೇಕಾಗತ್ತೆ ಲಕ್ಕಿದ್ರೆ ನನೊಂದು ಬಯ ಮೆಲ್ಟಿನೇ ಸಿಗುತ್ತಾ ಇಲ್ಲಾಂದ್ರ ಇಲ್ಲ ಹಾ ಅದು ಲಕ್ ಮ್ಯಾಗ ಡಿಪೆಂಡ
ಹಂಗಡ
ಅದಕ್ಕೆ ಸುಮ್ಮನೆ ಅದೇನ್ ಬರ್ತಾ ಇಲ್ಲ ಪಸಳ ಹಾ ಬ ನ
ನಮ ತಮ್ಮ ಒಬ್ಬ ಹತ್ತನೇ ಕ್ಲಾಸ್ ಮುಗಸಿದ್ದ ಅದಕ್ಕೆ ಅವನು ಅದು ಆಕ್ಷಸ್ಬೇಕ ಅದ್ ಅದ್ನ ಓದ್ತೀನಿ ಅದ್ನ ಓದ್ತೀನಿ ಅಂತ ಹೇಳಕತಿದ್ದ ಅದಕ್ಕ ಏನ್ ಮಾಡ್ಬೇಕು ಅಂತ ಹೆಂಗ ಚಲೋ ಆಯ್ತಾ ಆದ
ಹಾ ಚೆನ್ನಾಗೈತಿ ಮತ್ತೆ ಏನ ಇಲ್ಲ ನಗ ಹೇಳ್ಬೇಕಾ
ಹ್ಮ್
ಹ್ಮ್ ಕುತ್ಕೊಂಡಿದ್ದೇನೆ ಮನೆಯ ಒಳಗಿದ್ದೇ
ಹ್ಮ್ ಮನ್ಯಾಗೆಲ್ಲ ಆರಾಮದಾರ ನಿವ ಅಪ್ಪಾ ನಿವಮ್ಮ
ಮನ್ಯಾಗಲ್ಲಾರ ಆರಾಮದ ನಿಮ್ ಮನ್ಯಾಗ ಆರಾಮ್ದಾರ
ಹ್ಮ್ ಆರಾಮದ ಆರಾಮಲ
ಹಾ
ಹ್ಮ ನಮಸ ಕಾಲೇಜ ವಂಡಿದೆ
ಹಾ ಹೋಗ್ತ ಇದ್ದೀನಿ ಈ ನ
ಇದಿನ ಆದ್ಮೇಲೆ ಹೊಂಟೀ ಬಾಳ ವರ್ಷ ಆದ್ಮೇಲೆ
ಹಾ ಇಲ್ಲ ಎರಡು ಮೂರು ತಿಂಗಳ ಆಯ್ತು ಒಂದ್ ವರ್ಷ ಬಿಟ್ಟಿದ್ದ ನಾನು
ಷ್ಟನೆ ಎಂತ
ಹೋಗ್ತಾ ಇದ ಮನೆಾಗ ಹೋಗನ ಕೊತಿದ್ದ ಅದೇ ಹೊಂಟ್ದೆ
ಆಯ್ತು ಚಲೋ ಹೌದು ಹ್ಮ್
ಆಯ್ತಾಿ ಹಾ ಆಯ್ತ ಆಯ್ತು ಆಯ್ತು